ಹಲೋ ಹಾ ಕೇಳಿಸ್ತಾ ಇದ್ದ ಹೇಳು.
ಅವಾಗ್ಲೇ ಅದೇನು. ಪ್ರಾಬ್ಲಮ್ ಆಗಿರುತ್ತೆ ಅದಕ್ಕೆ ಬಂದಿರಲ್ಲ.
ಹ್ಮ್ ಅದೇ ರೀಫ್ರೆಶು ನೀಟಾಗಿ ಆಗಿರಲ್ಲ ಅದು. ಅದೇ. ಏನ್ ಮಾಡ್ತಾ ಇದ್ದೀರಾ?
ನಾವು ಕೂತಿದೀವಿ.
ಇನ್ನ ಮುಗಿದಿಲ್ವ ಕಟ್ಟಿದ್ದು.
ಹ್ಮ ಮುಗಿತು ಇನ್ನೊಂದೆರಡಿದಾವೆ.
ಇನ್ನೊಂದ್ ಸ್ವಲ್ಪ ಐಯ್ತಾ.
ಹ್ಮ್
ಹ್ಮ್ ನಿಮ್ ಫ್ರೆಂಡ್ಸ್ಗೆಲ್ಲಾ ಕಾಲ್ ಮಾಡಿದ್ದೇನು?
ಹ್ಮ್ ಹ್ಮ್ ಮಾಡ್ಲಿಲ್ಲ.
ಕಾಲ್ ಮಾಡೇ ಇಲ್ವಾ?
ಹ ಹಾ ಮಾಡ್ಲಿಲ್ಲ.
ಅವರು ಮಾಡಿಲ್ವಾ?
ಹ ಅವ್ರು ಮಾಡ್ಲಿಲ್ಲ ಇನ್ನ.
ಹ್ಮ್ ಅಂದ್ರೆ ನೀ ಊರ್ಗ್ ಹೋದ್ರೆ ಸ್ವಲ್ಪ ಫ್ರೆಂಡ್ ಜೊತೆ ಕನೆಕ್ಟ್ ಕಮ್ಮಿ ಇರ್ತದೆನೊ?
ಹ್ಮ್ ಕಡ್ಮೆನೇ ಆಮೇಲ್ ಮಾತಾಡಕ್ ಸಿಕ್ಕಿದ್ರೆ ದಿನ ಎಲ್ಲಾ ಮಾತಾಡಕ್ ಇರತ್ತೆ.
ಹ್ಮ್ ಹಂಗೆ.
ಮ ಕಾಲ್ ಮಾಡಿ ಹೇಳ್ಬೇಕು ಹ್ಮ್. ಕಾಲ್ ಮಾಡಿ ಹೇಳ್ಬೇಕು. ಬಂದಿದೀನಿ ಅಂತ ಅಂದ್ರೆ
ಹ್ಮ್
ಹೋಗ್ ಮಾತಾಡ್ಸ್ಕೊಂಡ್ ಬರ್ಬೇಕು ನಾನು ಹೋಗ್ಬೇಕಿತ್ ಆಮೇಲ್ ಹೋಗೋಣ ಅಂತ ನಾನು ಸುಮ್ನೆ ಆದೆ.
ಹ್ಮ್
ಹೂವ ಕಟ್ಕೊಂಡೆ ಕುತ್ಕೊಬಿಟ್ವಿ.
ಹೌದಾ?
ಹ್ಮ್ ನಾನ್ ಬಂದಿರೋದ್ ಗೊತ್ತಿಲ್ಲ.
ನೀನೂರ್ಗ್ ಹೋಗಿರೋದೇ ಗೊತ್ತಿಲ್ವಾ?
ಹ್ಮ್ ಹ್ಮ
ಮತ್ತ್ಯಾಕ್ ಕಾಲ್ ಮಾಡಿಲ್ಲ ಅಂತಾನೂ ಕಾಲ್ ಮಾಡಿಲ್ಲ.
ಹ್ಮ ಇಲ್ಲ.
ಎಷ್ಟ್ ದಿವ್ಸ ಆಯ್ತು ಊರ್ಗ್ ಹೋಗಿ?
ಹೋದ್ ಗುರುವಾರ ಬಂದಿದ್ ನಾನು.
ಮತ್ತ್ ಇದುವರೆಗೂ ನೀನ್ ಊರಲ್ಲಿರೋದ್ ಗೊತ್ತೇ ಇಲ್ವ ಇಲ್ಲೇ ಬೆಂಗಳೂರಲ್ಲಿದಿಯ ಅನ್ಕೊಂಡಿದಿದಾರ್
ಹ್ಮ್ ನಾನ್ ಮನೆಯಿಂದ ಹೊರಗಡೆನೇ ಬರಲ್ಲ ಅಲ್ಲ.
ಹ್ಮ್
ಒಳಗಡೆನೆೇ ಇರ್ತೀನಲ್ಲ.
ಹ್ಮ್
ಅದಕ್ಕೆೇ ಗೊತ್ತಾಗಲ್ಲ.
ಹೌದಾ. ಹೋಗ್ಲಿ ಬಿಡು.
ನಮ್ಮ್ ಮನೆ ಪಕ್ಕದಲ್ಲಿರೋರ್ರಿಗೆ ಗೊತ್ತಿರಲ್ಲ ಸಮ್ಟೈಮ್ಸ್ ನನ್ ಬಂದಿರೋದು.
ಹಾ.
ಒಂದ್ ಎರಡು ಮೂರ್ ದಿನ ಆದ್ಮೇಲೆ ಗೊತ್ತಾಗುತ್ತೆ.
ಹೌದಾ.
ಹ್ಮ್ ಅಷ್ಟು ಒಳಗಡೆನೆೇ ಇರ್ತೀವಿ್ ನಾವು.
ಆದ್ರೂ ಅಲ್ಲಿ ಕ್ಲೋಸ್ ಫ್ರೆಂಡ್ಸ್ ಅಂತ ಇರ್ತಾರಲ್ವಾ ಮನೆ ಪಕ್ಕ ಅಕ್ಕ ಎಲ್ಲಾ.
ಇಲ್ಲಿಲ್ಲ ಸ್ವಲ್ಪ ದೂರ ದೂರ. ರಲಿಡ .
ಹೌದಾ.
ದೂರ ದೂರ ಬೇರೆ ಬೇರೆ ಏರಿಯಾ.
ಹ್ಮ್.
ಅದಕ್ಕೆ ಗೊತ್ತಾಗಲ್ಲ ಇಲ್ಲಿ.
ಮೊದಲು ಯಾವತ್ತಾದರೂ ಒಂದ್ ದಿವಸ ಎಲ್ಲಾ ಮೀಟ್ ಆಗ್ತೀರಾ ನೀವು ಕ್ಲಾಸ್ ಫ್ರೆಂಡ್ಸ್ ಎಲ್ಲಾ.
ಹೂ ಆಗ್ತಿವಿ.
ಹ್ಮ್. ನಮ್ದೇ ಆಕ.
ಆಗ್ತಿವಿ.
ನಾವು ಊರಿಗೆ ಹೋದ್ರು ಆಗಲ್ಲ ಏನಿಲ್ಲ. ಹಂಗೋ ಹಿಂಗೂ ಒಂದು ಎರಡು ವರ್ಷ. ಹ್ಮ ಎರಡು ವರ್ಷದ ಹಿಂದೆ ಈ ಎಸ್ ಎಲ್ ಸಿ ಫ್ರೆಂಡ್ಸ್ ಎಲ್ಲಾ ಟ್ರಿಪ್ ಹಾಕಿದರು.
ಹಾ ಹಾ.
ತಿರ್ಗ ರೀಸೆಂಟ್ ಆಗ ಹಾಕಿದೀವಿ ಅಂದ್ರು ಮೋಸ್ಟ್ ಅದ ಏನ್ ಹೋಗ್ ಬಂದ್ರ ಏನೊ ಗೊತ್ತ. ನನ್ ಬರಂಗಿಲ್ಲ. ಅಲ್ವಾ.
ಹಾ.
ಮೋಸ್ಟ್ಲಿ ಅವ್ರವರೇ ಹೋಗ್ ಬಂದ ನ ಟ್ರಿಪ್ ಆಗ್ತಾ ಇದ್ದೀವಿ ಅಂದ್ರು.
ಹಾ.
ಅಂದ್ರೆ ಒಂದ್ಸತಿ ಆತರ ಎಲ್ಲಾ ಹೋಗ್ ಬರ್ಬೇಕ ಟೀಮ್.
ಹ್ಮ್ ಹೋಗ್ ಬರ್ಬೇಕು.
ಚೆನ್ನಾಗಿರುತ್ತೆ ನಾವ್ ಒಂದ್ಸಲ ರೆಸಾರ್ಟ್ಗೆ ಹೋಗಿದ್ವಿ ಅಕ್ಕ ನಾಗಪುರ ಹತ್ರ.
ಕನಪುರ ಹತ್ರ ಏನ್ ಒಂದ್ ದಿನಕ್ಕೆನಾ.
ಬೆಳಿಗ್ಗೆ ಹೋಗಿ ಸಂಜೆ ಬಂದ್ವಿ. ಟಿಟಿ ಮಾಡಿಕೊಂಡು.
ಹಾ.
ಹೋಗ್ ಬಂದಿದ್ದೀರಿ.
ಹೌ ಹಾ.
ಅದಕ್ಕೆ ಈ ಸಲ ಮಾಡಿದ್ರೆ ರೆಸಾರ್ಟ್ ಎಲ್ಲ ಬೇಡ ಒನ್ ಡೇ ಟ್ರಿಪ್ಪೇ ಆಗ್ಲಿ.
ಹ್ಮ್
ಹೊರ್ಗಡೆ ಹೋಗ್ ಬರ್ಬೇಕು ಎಂಜಾಯ್ ಮಾಡ್ಬೇಕು.
ಹ್ಮ್
ಆತರ ಆಕ್ರೀ ಅಂತ ಹೇಳಿದ್ವಿ.
ಹ್ಮ ಈತರ ಒಂಡ್ರಲ್ಲ ಫನ್ ವರ್ಲ್ಡ್.
ಹ್ಮ ರೆಸರ್ಟ್ ಅಲ್ಲ ಅಷ್ಟೆ ಎಲ್ಲಾ ಇರಲ್ಲ ಬರ ಅಲ್ಲಿ ಏನಿದ್ರು ಸ್ವಿಮ್ಮಿಂಗ್ ಒಂದು. ರೇನ್ ಡಾನ್ಸ್ ಒಂದ್ ಎರಡೇ ಇನ್ನ. ಆಮೇಲೆ ಬೋಟಿಂಗ್ ಒಂದ್ ಇತ್ತು ಅದರಲ್ಲಿ.
ಕನಕ್ಪುರದಲ್ಲ ಹ್ಮ್
ಅದು ಸ್ಕೈ ಸ್ಟಾರ್ ಅಂತಾನೆ ಯಾವ್ದೋ ಒಂದು.
ಹಾ
ಹಾ ಅಷ್ಟೇ ಅಂತ ಗೇಮ್ಸ್ ಏನ್ ಇರ್ಲಿಲ್ಲ ಅಲ್ಲಿ. ಚೆನ್ನಾಗಿರು. ಮಾಮೂಲಿ ಫುಡ್ಡು ಬೆಳಿಗ್ಗೆ ಟಿಫನ್ ನಾವೇ ಬಿರಿಯಾನಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದು. ಲೇಟ್ ಆಯ್ತು ನಾವು ಹೋಗೋದ್ರಗೆ.
ಹಾ ಹಾ
ಟಮ್ ಹತ್ರ ಅಲ್ಲಿ ಮಾಡುದು ಈವ್ನಿಂಗ್ ಸ್ನ್ಯಾಕ್ಸು.
ಹ್ಮ್
ಅಷ್ಟೆ ನಾವ್ ತಗೊಂಡಿದ್ದಲ್ಲಿ.
ಹ್ಮ್
ಪ್ಪ
ಅದೇ ಜಾಸ್ತಿ ಆಗುತ್ತೆ. ಸಾವಿರದ ಆರ್ನೂರು ರೂಪಾಯಿ ಹ್ಮ. ರೆಿಸಾರ್ಟ್ಗೆ ಅದೇ. ಸಾವಿರದ ಆರುನೂರು ರೂಪಾಯಿ ಕೊಟ್ರೇ ಎರಡು ದಿವಸ ಮೂರು ದಿವಸ ಟ್ರಿಪ್ ಹೋಗ್ ಬರ್ಬೋದು.
ಹ್ಮ್ ಹೌದು.
ಅದಕ್ಕೆ ಹೇಳಿದ್ದು ಅವ್ರಿಗೆ ಟ್ರಿಪ್ಪೇ ಹಾಕ್ಬಿಟ್ರಿ ಅತ್ತಗೆ. ಟಿ ಟಿಗೆ ಏನಿಲ್ಲ ಅಂದ್ರು ಒಂದ್ ಸಾವಿರ ರೂಪಾಯಿ ಖರ್ಚಾಗ್ಬೋದು ಅಷ್ಟೇ. ಲಾಂಗ್ ಹಾಕುದುರುಣು.
ಹ್ಮ್
ಸುತ್ತಾಡ್ಕೊಂಬರ್ಬೋದಾ.
ಹಾ ಹೌದು
ಸುಮನೆ ರೆಸಾರ್ಟ್ ಅಂತ ಹೋಗೋದು ಸಾವಿರದ ಆರ್ನೂರು ರೂಪಾಯಿ ಅಲ್ಲಿಗೇನೆ ವೇಸ್ಟ್. ಒನ್ಗೆ ಏನ್ ಸೇರಲ್ಲ ಏನ್. ಇರಲ್ಲ.
ಹ್ಮ ಹ್ಮ್
ನನ್ನದ
ನೀವು ಹೋಗಿದ್ರಿ ಯಾವದ ರೆ
ಯಾವುದುಕ್ಕು ಹೋಗಿಲ್ಲ ನಾವು.
ನಾ ಅದೇ ಫಸ್ಟ್ ಹೊಯ್ದಿದ್ದು.
ಹ್ಮ
ಪರವಾಗಿಲ್ಲ. ಅಂದೆ ರೆಸರ್ಟ್ ಎಂತಾರೂ ಸರಿ ಗೊ ತ್ತ
ಹ್ಮ್
ಫ್ರೆಂಡ್ಸ್ಗೆನೆ ಬಿಟ್ಟಾರ ಬಟ್ ಬೆಳಗ್ಗೆ ಹೋಗಿ ಸಂಜೆ ಬರ ನಿಮ್ಗೆ ಇರಬಾರ್ದು.
ಹ್ಮ್
ನೈಟ್ ಆಲ್ಟ್ ಆಗ್ಬೇಕು ಅಲ್ಲಿ.
ಹ್ಮ್ ಹೌದು
ಅವಾಗ ಚೆನ್ನಾಗಿ ಬೇ ಕ್ಯಾಂಪ್ ಹಾಕೊಂಡು.
ಹ್ಮ್ ಪಯರ್. ಕೆಂಪ ಚೆನ್ನಾಗಿರತ್ತೆ.
ಪಾರ್ಟಿ ಗಿಟಿ ಮಾಡ್ಕೊಂಡು ನಮ್ಮ ತರ ಸರಪಿದೆ. ಇನ್ನಾವುದು. ಬೆಳೆಯೋಗಿ ಸಂಜೆನರ ಫ್ಯಾಮಿಲಿ ಫ್ಯಾಮಿಲಿ ತರ ಹೋಗ್ ಬಂದ್ರೆ ಏನ್ ಚೆನ್ನಾಗಿರ್ತದೆ.
ಹ್ಮ್ ಹೌದು
ನಮ್ದ ಅಂಗೆ ಆಗಿದ್ದು. ಒಂಥರ ಫ್ಯಾಮಿಲಿ ಹೋಗಿ ಬಂದಂಗ ಆಯ್ ಹೌದು
ಹ್ಮ್
ಸ್ವಲ್ಪ ರೇನ್ ಡ್ಯಾನ್ಸ್ ಮಾತ್ರ ಸ್ವಲ್ಪ ಎಂಜಾಯ್ಮೆಂಟ್ ಇತ್ತಷ್ಟೇ. ಹ್ಮ್ ನಾನ್ ನಾವು ಹೋಗ್ಬೇಕು ಅನ್ಕೊಂಡಿದೀವಿ ಹಾ
ಮತ್ತೆ ಹೋಗ್ಬೇಕು ಅನ್ಕೊಂಡಿದ್ದೀರಾ
ಹು ಅದೇ ಫ್ಯಾಮಿಲಿ ಇವ್ರದ ಕೆಲ್ಸ ಆದ್ರು ಎಲ್ಲಾ ಪಾರ್ ಇವ್ರ್ ಕೇಳಿದ್ರಲ್ಲ
ಹಾ ಹಾ
ಅದಕ್ಕೆ ಕೆಲಸ ಆಗ್ಬಿಡ್ಲಿ ಒಂದೇ ಸತಿ ಹೋಗಣ ಅಂತ
ಹ್ಮ್ ಹೌದು
ಇನ್ ಅರ್ಧ ಯಾಕೋ ಅಕ್ಲೆಲಾ ಅದ್ ಏನಾಯ್ತು ಅಂತ ಗೊತ್ತಾಗ್ತಿಲ್ಲ
ಹ್ಮ್
ಕಾಯ್ತಾ ಇದ್ವಿ ಅದ್ ಯಾವಾಗ್ ಆತದೋ ಆಗ್ಲಿ ಅಂತ
ಇನೆನ್ ಆಗುತ್ತಲ್ಲ ಸ್ವಲ್ಪ ದಿಸ
ಆಗುತ್ತೆ ಅದು ಇದು ಅಂತ ಹೇಳ್ದಾಡ್ತಾವ್ರೆ ನನ್ಗೆ ಇನ್ನ ಇನ್ನ ಏನೋ ಒ ಒಂದು ಡಾಕ್ಯುಮೆಂಟ್ ಬೇಕು ಅನ್ಬಿಟ್ಟು ಅಂದ್ರೆ ನಾವು ಕೊಡಂಗಿಲ್ಲ ಅವ್ರೇ ಮಾಡಸ್ಕೊಂತೀವಿ ಅಂತ.
ಹ್ಮ್
ಅದೇ ಪೊಲೀಸ್ ವೆರಿಫಿಕೇಷನ್ ದು
ಹ್ಮ್
ಅವರು ಒಂದ್ಸತಿ ಮಾಡ್ಕೊಬೇಕಂತೆ ಅದುನ್ನ ಅವ್ ಹೋ ಅವ್ರ್ ಅಲ್ ಕಳಿಸಿದರಂತೆ ಶಿವಾಜಿನಗರದಾಗ ಆಫೀಸ್ ಇದಿಯಲ ದೊಡ್ಡದು
ಶಿವಾಜಿ ನಗರ ಹಾ
ಇದೆ ರೀಸನ್ ಆಲೂಕಲ್ಸವರಂತ್ತೆ ಅಲ್ಲಿಂದ. ಟಪ್ಪ ನಿನಿಗ್ ಬಂದು ನೆಲಮಂಗಲ. ಇವ್ರು ಬರ್ದ ಕೊಟ್ಟು. ತಿರ್ಗ ಇದು ಅಲ್ಲಿಗೆ ಹೋಗಿ ತಿರ್ಗ ಅಲ್ಲಿಂದ ಆಫೀಸ್ಗೆ ಹೋಗಿ ಆಲೆ ಒಂದ್ ತಿಂಗ್ಳ್ ಆಗದೇ. ಇವ್ರ ಆಫೀಸ್ ಇಂದ ಅಲ್ಲಿಗೆ ಹೋಗೋದಷ್ಟೇ ಎಸ್ ಪಿ ಆಫೀಸ್ಗೆ ಅಲ್ಲಿಂದ ನೆಲ್ಮಂಗ್ಳಿಂದ ಬಂದೇ ಇಲ್ಲ ಒಂದ್ ತಿಂಗಳಾಗಿದೆ ಆಗ್ಲೇ.
ಹ್ಮ್
ಇಂಗೆ ಎಳ್ದಾಡ್ತಿದಾರೆ ಅದೊಂದು ಬೇಜಾರಾಗ್ತದೆ ಎರಡು ವರ್ಷ ಆಗೆ ಹೋಯ್ತು. ಅವರ ಅಪ್ಪ ಆ ತಿರೋಗಿ.
ಎರಡು ವರ್ಷ ಆಯ್ತಾ
ಹ್ಮ್ ನೀನ್ ಸೆಪ್ಟೆಂಬರ್ ಬಂದ್ರೆ ಗೌರಿ ಗಣೇಶ ಹಬ್ಬಾ. ಎಷ್ಟ್ ತಿಂಗ್ಗಳದೇ ಈಗ್ ಜೂನು ಜೂಲೈ ಆಗಸ್ಟ್ ಸೆಪ್ಟಂಬರ್ ಈ ಮೂರ್ ತಿಂಗಳು ಅದೆ. ಎರಡ್ ವರ್ಷ. ಕೆಲ್ಸ ಆಗಿಲ್ಲ ಬೇರೆಯವ್ರಗ್ ವರ್ಷದೊಳಗಡೆ ಕೆಲ್ಸ ಮಾಡ್ಕೊಬೇಕು.
ಹ್ಮ್ ಹೌದು.
ಅದ್ ಯಾ ಕೇಳ್ದಾಡ್ತಿದಿದ್ದಾರೆ ಅಂತ ಗೊತ್ತಾಗ್ತಿಲ್ಲ.
ಹ್ಮ್
ಹ್ಮ್ ಹ ನೋಡ್ ಅಂತ ಕಾಯ್ತಾ ಇದ್ವಿ.
ಹ್ಮ
ಈಗಿರೋ ಸಿಚುವೇಶನ್. ಆಗುತ್ತೆ ಬಟ್ ಈಗಿರೋ ಸಿಚುವೇಶನ್. ಇ ನಂದ್ ಆಸ್ಪತ್ರೆ ಖರ್ಚು ಇದ್ ಅದ್ ಖರ್ಚಿ ಇದು ಖರ್ಚು ಅಂತ ಪೇಮೆಂಟ್ಸ್ ಆಲ್ಲ. ಗತ್ತಿಲ್ಲ ಬರೋದ್ ಅವ್ರಿಗೊಂದು ಹದಿನೇಳು ಹದಿನೆಂಟುಷ್ಟೇ.
ಹ್ಮ್
ಪೇಮೆಂಟ್ ಸಾಕಾಗ್ತೀಲಾ.
ಹ್ಮ್
ಅದೇ ಬೇಜಾರ್ ಇನ್ ಮೂರ್ ತಿಂಗಳೊಳಗಡೆ ಅವ್ರದ ಅಮೌಂಟುನು ಬಂದಿಲ್ಲ ನನ ಇನ್ನ. ಅದಾದ್ರೂ ಬಂದ್ರೆ ಒಂದು ಇದ್ತದೆ.
ಹೌದು
ಅದೂ ಬಂದಿಲ್ಲ ಈ ಕಡೆ ಕೆಲ್ಸನೂ ಆ ಮತ್ತ್ ಇಲ್ಲಾ ಅಂದ್ರೆ. ಬೇಜರ್ ರೆ. ಮತ್ತೆ
ಮತ್ತೆನ್ ನಿಲ್ಲ ಅಕ್ಕ.
ನಿಮ್ಮ್ ಅಪ್ಪಾಜಿ ಬರೋದ್ ಲೇಟೇನಾ.
ಹ್ಮ್
ಹೌದು
ಹೊಲ್ಟಿ ಬತ್ ಬರ್ತಾರ ಒಂದಾಗ ಐ ಏಳು ಗಂಟೆ ಅಷ್ಟದ ಬರ್ತಾರೆ.
ಏಳ್ ಗಂಟೆ ಆಗುತ್ತಿದೆ. ಆಯಿಲ್ ಸಿಟಿಲ್ಲಿ ಬಂದಿದ್ದ ಅಲ್ಲ. ಟ್ರಾಫಿಕ್ ಇರುತ್ತೆ ಲೇಟ್ ಆಗುತೆ.
ಹೌದು
ಹ ಯಬ್ಬಾಳ ಒಂದ್ ಬಿಟ್ಬಿಟ್ರೆ ಸಾಕು.
ಹ್ಮ್ ಹೌದು.
ಹೆಬ್ಬಾಳ್ಳನೇ ಟ್ರಾಫಿಕು ಅಲ್ಲಿಂದ ಇನ್ನೇನು ಯಲಂಕ ಎಲ್ಲ ಟ್ರಾಫಿಕ್ ಇಲ್ಲ. ಮೇನ್ ಅ ಹೆಬ್ಬಳ ಹೆಬ್ಬಾಳ ಬಿಟ್ಬಿಟ್ರೆ.
ಹ್ಮ್
ಬರೋದೇನೆ ಯಲಂಕಾ ದೊಬ್ಲಾಪುರ ಬಂದರೆೆ ಒಂದೂವರವರು ಬರ್ತದೆ.
ದೊಡ್ಡ ಬಳ್ಳಾಪು
ಅಲ್ಲ ಯಲಾಂಕ ಹ್ಮ್ ಯಲಹಂಕ ಇಂದ ಒಂದುವರವರು. ಗೌರಿಬಿದನ್ನೂರಿಗೆ ಗೌರಿಬನ್ನೂರಿಂದ ಇನ್ನ ಹೋಗ್ಬೇಕು ಮುಂದಕ್ಕೆ.
ಹ್ಮ್ ಅಲ್ಲಿಂದ ಒಂದ್ ಅದ್ಮೂರ್ ಕಿಲೋಮೀ
ಓಹ ಹ ಅಂದ್ರೆ ಆಂಧ್ರದತ್ರನ ನಿಮ್ದು.
ಇಲ್ಲ ಇಲ್ಲ ಈ ಕಡೆನೆೇ ಬರುತ್ತೆ ಆ ಕಡೆ ಹೋಗಂಗಿಲ್ಲ ಗೌರಿಬಿಂದ ಮುಂದೆ ಹೋಗಂಗಿಲ್ಲ. ಹಾಸ್ ಸ್ವಲ್ಪ ಒಳಗಡೆಯಿಂದಸ್ ಬಂದ್ರೆ ಅಲ್ಲಿ ಗೌರಿಬಿದಲಯನೂರ ಅಲ್ಲಿ ಗಾಡಿ ನಿಲ್ಸಿರ್ತಾರಲ್ಲಾ. ತಗೊಂಡ್ ಅಲ್ಲಿಂದ ಒಂದ್ ಇ ಇಪ್ಪತ್ತು ನಿಮಿಷಕ್ಕೆ ಬರ್ತಾರೆ.
ಓ ನಿಮ್ದ ಊರ ಹೆಸರು ಏನ್ ಹೇಳು.
ಹೊಸೂರ್.
ಹೊಸುರ ಹ.
ಹ್ಮ ನ ಈ ರೋಡ್ ಏನ್ ಟ್ರಾಫಿಕ್ ಇರಲ್ಲ ಫುಲ್.
ಅದೇ ಯಲಂಕ್ ಹೆಬ್ಬಾಳ ಬಿಟ್ಬಿಟ್ರೆ ಸಾಕ ಅವ್ರು. ಯಲ್ಲಂಕ ಅಷ್ಟ ಟ್ರಾಫಿಕ್ ಇರಲ್ಲ ಹೆಬ್ಬಾಳ ಬಿಟ್ಬಿಟ್ರೆ.
ಹ್ಮ
ಆರಾಮಗಿ ಬರ್ಬೋದು. ನಾನ್ ಓಡಾಡಿದನಲ್ಲ ಯಾವಾ ಗೌರಿಬಿದ್ದೂರು ಬರರು.
ಹ್ಮ
ಗೌರಿಬಿದ್ನೂರು ಇಂದುಪುರು.
ಹ್ಮ್
ಇವೆಂಟ್ ವರ್ಕ್ ಮಾಡನಲ್ಲ.
ಹ್ಮ್ ಹೌದು ಹ್ಮ್.
ಕಡಿನೆ ಬರ್ತಾ ಇದೆ.
ಹಾ ಹ ಆಕ್ಕ ಒಂದ್ ನಿಮಿಷ ಯಾವ್ದೋ ಕಾಲ್ ಬರ್ತೈತೆ.
ಸರಿ
ಹಾ